ಆರಾಮಾ
ಹರಾಮ ನೀವು
ಹ್ಮ ನಾವವು ಆರಾಮಿದೀವಿ ಮನೇಲೆೆಲ್ಲಾ ಆರಾಮಿದಾರ
ಹಾ ಎಲ್ಲಾರು ಆರಾಮ್ದಾರ ಅಲ್ಲಿ
ಇಲ್ಲಿನ ಎಲ್ಲಾ ಆರಾಮ್ಾರೆ ಊಟ ಆಯ್ತಾ
ಆಯ್ತು ನಿಮ್ದು
ಹ್ಮ್ ನಮ್ದ ಇನ್ನುೂ ಇಲ್ಲ ಅ ರಾತ್ರಿ ಊಟ ಮಾಡ್ಬೇಕು ನಮ್ಮ ಹೊಸ ವಸತಿ ನಿಲದಲ್ಲಿ ಹೋಳ್ಗೆ ಮಾಡ್ತಿದಿದ್ದಾರೆ ಇವತ್ತು
ಹೌದಾ
ಇದು ಐ ಐದ್ನೇ ವಾರ ಅಲ್ವಾ ಐದ್ನೇ ಶುಕ್ರವಾರ ಇದೆ ಅಲ್ಲಾ
ಹಾ
ಅದಕ್ಕೋಸ್ಕರ ನಮ್ ವಸತಿ ನಿಲಯದಲ್ಲಿ ಹೋಳ್ಗೆ ಮಾಡ್ತಿದ್ದಾರೆ
ಹೌದಾ ಚೆನ್ನಾಗಿರುತ್ತಾ ಅಲ್ಲೆಲ್ಲಾ ಊಟ
ಹೌದು ಚೆನ್ನಾಗಿರುತ್ತೆ ಪರವಾಗಿಲ್ಲ ಊಟ ಮಾಡ್ಬೋದು
ನೀವೆಲ್ಲಿದ್ದೀರಾ
ನಾವು ನಮ್ಮ್ ವಸತಿ ನಿಲಯದಲ್ಲಿದ್ದೀವಿ ನೀವ ೇನ್ ಮಾಡ್ತಿದ್ದೀರಾ
ಏನು ಇಲ್ಲ ಶಾಲೆಲಿ ಕುಂತಿದೀನಿ
ಹೌದಾ ಚಾ ಮನೇಲಿ ಏನ್ ಮಾಡ್ತಿದ್ದೀರಾ
ಮಕ್ಳು ಬರ್ತಾರೆ ನಾನ್ ಶಿಕ್ಷಕಿ ಆಗಿದ್ದೆ. ಇಲ್ ಮಕ್ಳು ಬರ್ತಾರಾ ಅವ್ರುಗೆಲ್ಲ
ಹಾ
ಆ ಆ ಇ ಈ ಒಂದ ಎರಡು ಹೇಳ್ ಕೊಡ್ಬೇಕು.
ಹೌದಾ? ಹೌದು ಅವ್ರಿಗೆಲ್ಲಾ ನೀವು ಉಂಡೆ ಎಲ್ಲಾ ಕೊಡ್ತಿರಲ
ಕೊಡ್ತೀವಿ
ಹ ಅದನ್ನ ಉಂಡೆ ಯಾವ್ ತರ ಮಾಡ್ತೀರಾ ಹೌದು
ನಮ್ಗೆ ಸರ್ಕಾರದ್ ಕಡೆಯಿಂದ ರೇಷನ್ ಅಂತ್ ಡ್ತಾರೆ.
ಹೌದಾ
ಅದ್ರಲ್ಲಿ ತಗೊಂಡು
ಹೌದು ಅದೇ ತ ಅಂದ್ರೆ ಸರ್ಕಾರದವ್ರು ಕೊಡ್ತಾರೆ ನೀವ್ ತಗೋತೀರಾ ಆದ್ರೆ ಆ ಉಂಡೆನ ಯಾವ ತರ ತಯಾರ್ ಮಾಡ್ತೀರಾ? ಏನೇನ್ ಹಾಕ್ತೀರ ಯಾವ ತರ ಮಾಡ್ ತೀರಾ ಅಂತ ಹೇಳ್ತೀರಾ ಸ್ವಲ್ಪ ನನ್ಗ್ ಗೊತ್ತಿಲ್ಲ.
ಹಾ ಸರಿ ಹೇಳ್ತೀವಿ ಫಸ್ಟು
ಮೊದ್ಲ್ ಏನ್ ಮಾಡ್ತೀರಾ?
ಬಿಸಿನೀರೆಲ್ಲ ಆ ಪೌಡರ್ ಕೊಟ್ಟಿರ್ತಾರಲ್ಲ ಅದನ್ನ ಹಾಕಿ ಕುದಿಸಬೇಕು. ಆಮೇಲೆ ಉಂಡೆ ಕಟ್ ಅದಷ್ಟೇ ಸಿಂಪಲ್.
ಹೌದಾ ಇಷ್ಟೊಂದ ಸುಲಭನ ಅದು ಮಾಡೋದು. ಹೌದಾ ಮತ್ತೇನ್ ಕೊಡ್ತೀರಾ ಮಕ್ಕಳಿಗೆಲ್ಲ ನೀವು?
ತಿವಿ.
ಮತ್ತೇನ್ ಕೊಡ್ತೀರಾ ಊಟದಲ್ಲಿ ಅಂದ್ರೆ ಏನೇನ್ ಊಟ ಕೊಡ್ತೀರೆ?
ಅನ್ನ ಸಾಂಬಾರ್, ಚಿತ್ರಾನ್ನ, ಪುಳ್ಳೋಗ್ರೆ ಇವೆಲ್ಲಾ ಕೊಡ್ತೀವಿ ದಿನ ಒಂದೊಂದ್ ತರ್ ಅಡ್ಗೆ ಮಾಡ್ತೀವಿ ನಮ್ಮ ಸ್ಕೂ ಶಾಲೆಲಿ.
ಹೌದಾ ಹ್ಮ್ ಮತ್ತೇನ್ ಮಾಡ್ತೀರಾ ಮತ್ತೇನ್ ಇನ್ನೇನ್ ಕೊಡ್ತೀರಾ ಮಕ್ಕಳಿಗೆ ತತ್ತಿ ಎಲ್ಲಾ ಕೊಡ್ತೀರಲ್ಲ? ತತ್ತಿ ಕೊಡ್ತೀರಾ
ಹಾ ಕೊಡ್ತೀವಿ.
ತತ್ತಿ ಕೊಡಲ್ವಾ ಹೌದಾ
ಕೊಡ್ತೀವಿ ನಾವು ತತ್ತಿನ
ಹೌದಾ ಹ್ಮ ಮತ್ತೇನ್ ಸಮ
ಅದ್ರ ಬೆಲೆ ಈಗ ತುಂಬಾ ಜಾಸ್ತಿ ಆಗ್
ಹೌದಾ ಎಷ್ಟ ಹೌ ಹೌದ್ ತ್ತಾ
ಹೌದು
ಮತ್ತೆ ಈಗ ಶಾಲೆ ಮುಗ್ದ ತಕ್ಷಣ ಮನೆಗ್ ಹೋಗ್ತರಲ್ಲ ಈ ಅಲ್ಲಿ ಏನ್ ಮಾಡ್ತೀರ ಹೋಗಿ
ಮನೆಗ್ ಹೋಗ್ಬೇಕು ಮೋಕಾ ತೊಳ್ಕೊಬೇಕು ಪಾತ್ರೆ ತಳಿಬೇಕು ಅಡಗೆ ಮಾಡ್ಬೇಕು
ಹೌದಾ ಯಾವ ತರ ಎಲ್ಲಾ ಅಡ್ಗೆ ಮಾಡ್ತೀರಾ ನೀವು
ಎಲ್ಲ
ಯಾವ್ ತರ ಎಲ್ಲಾ ಅಡ್ಗೆ ಮಾಡ್ತೀರಾ ಯಾವತರ ಅಡ್ಗೆ ಮಾಡ್ತೀರಾ ಹ
ಪಲ್ಯ ಸೊಪ್ಪು ತರಕಾರಿದು ಇವೆಲ್ಲಾ ಅಡಗೆ ಮಾಡ್ತೀವಿ ನಾವು ಹೌದು
ಹೋಯ್ ಹ್ಮ್ ಮುದ್ದೆ ಯಾವ್ತರ ಮಾಡ್ತೀರಾ ಹೌದ್ ನೀವು
ಮುದ್ದೇನಾ ಮೊದ್ಲು ಪಾತ್ರೆ ಮೊದ ಇದು ಪಾತ್ರೆೆಯಲ್ಲಿ ಬಿಸಿನೀರಲ್ಲಿ ಕುದಿಸ್ಬೇಕು ಆಮೇಲೆ ಇಟ್ಟಾಕ್ಕ ಮನಿಲ್ವಲ್ಲ ಅದನ್ನ ಹಾ ಕಿಟಾಕ್ಸ್ಕೊಂಡ್ ಬಂದಿತ್ವಲ್ಲಾ ಜೋಳ ಜೋಳ ತಗ ಜೋಳ ಇಾಸ್ಕರ್ತ ಫಸ್ಟ್ ಆಮೇ ಬ ಬ ನೀರ ಬಿಸ ನೀೀರಲ್ಲಿ ಕುದಿಸಿಿ ಅದು ನೀಟ್ ಆಾಗಿಿ
ಹ
ಮಾಡಾದ್ಮೇಲೆ ಉಂಡೆ ಕಟ್ಟ ಉಂಡೆ ಕಟ್ಬೇಕು ಉಂಡೆ ತರ ಕಟ್ ಮಾಡಿದ್ರೆ ಮುದ್ದೆ
ಹಾ ಹೌದಾ ಹ್ಮ್ ಸಾಂಬಾರ್ು ಯಾವ್ಯಾವ್ ತರ ಮಾಡ್ತೀರ ಹೌದು ಸಾಂಬಾರು ಸಾರು
ಯಾವ ತರ ಸಾಂಬಾರ್ು ಕೇಳ್ತಿದ್ದೀರಾ ನೀವು
ಯಾವ್ ತರ ಆದ್ರೂ ಆಗ್ಲಿ ಏನೇನ್ ಯಾವ ಯಾವ ತರ ಸಾಂಬಾರ್ ಮಾಡ್ತೀಾ ನೀವು ಅಂತ ಕೇಳ್ೀ ರಿನಿ
ಕಾಳ್ ಕಾಳು ಹಾಕಿ ಸಾಂಬಾರು ಮಾಡ್ತಾರೆ ಸೊ ಿಂದ ಸಾಂಬಾರ್ ನಾವು ತುಂಬಾ ಜಾಸ್ತಿ ಮಾಡೋದು
ಹೌದಾ ಹ ಹೇಳಿ ನನಗ್ ಸಾಂಬಾರ್ು ಮಾಡೋಕೆ ಗೊತ್ತಿಲ್ಲ ನೀವ್ ಹೇಳ ್ರೆ ನಾನ್ ತಿಳ್ಕೋತೀನಿ
ಹೌದಾ
ಹಾ ಹೇಳಿ
ಹಗ
ಹಾ ಗೊತ್ತು ಕಾರ್ ಅಡಗತ್ತು
ಕಾರ್ ಪುಡಿ ಮಸಾಲ
ಹೌದು
ಹ ಆಬ್ರನೆಲ್ಲಾ ಫಸ್ಟ್ು ಒಂದ್ ಲೇಟಲ್ಲಿ ಹಕ್ಕ
ಹಾ ಸರಿ ಹಾ ಗೊತ್ತು ಹಾ ಗೊತ್ತು ಅದ್ ನಿನ್ ತುರ್ಕೋಬೇಕಾ
ತುರ್ಕೊಂಡಾದ್ರೂ ತುರ್ಕೊಳ್ಳಿ ಇಲ್ಲಾಂದ್ರೆ ಹಂಗೆ ಆದ್ರೂ ಹಾಕುದು ಏನಾಗಲ್ಲ
ಹೌದಾ ಹಾ ಹಾ ಹಾ ಹಾ
ಮಿಕ್ಸಗ ಆಗ್ತೀರ ನ ಗೊೆ ಗತ್ತಲ್ಲ ನಾವ್ ಬತ್ ನಾವ್ ಮಾತ್ರ ಕಲ್ಲಲ್ ರುಕ್ತಿೀವಿ
ಹೌದಾ ನಾವು ಕಲ್ಲಲ್ಲೇ ರುಬ್ಬೋದು ಆತರ ಎಲ್ಲಾ ಇದು ಬಳಕೆ ಮಾಡಲ್ಲ ನಾವು
ನಾವವು ಕಲ್ಲಲ್ಲಿ ರುಬ್ಬಿ ಬಳಕೆ ಮಾಡಿ ಅಡ್ಗೆ ಮಾಡ್ತೀವಿ
ಹೌದಾ ಹ್ಮ್ ಹೇಳಿ ನಮ್ಗೆ ಸಾಂಬಾರ್ು ಹೆಂಗ್ ಮಾಡೋದು ಈಗ
ಬರಿ ನಿಮ ಕಡೆ ಅಡಗೆ ಹೆಂಗ್ ಮಾಡ್ತಾರಂತ
ನಿಮ್ ಸೈಡ್ ಅಲ್ಲಿ ಹೇಳಿ ನೀವ ಏನ ಯಾವ್ಯಾವ್ ತರ ಅ ಅಡ್ಗೆ ಮಾಡ್ತೀರಾ ಅಥವಾ ಸಾಂಬಾರ್ ಯಾವ ತರ ಮಾಡ್ತೀರಾ ಕಾಳ್ ಸಾಂಬಾರು ಅಂತ ಹೇಳಿದ್ರಿ ಆ ಕಾ ಸಾಂಬಾರ್ಗೆ ಅರ್ಶನ ಉಪ್ಪು ಆಮೇಲೆ ಕಖಾರ್ ಪುಡಿ ಅಂತ ಎಲ್ಲಾ ಹೇಳಿದ್ರಿ
ಹೌದು
ಹ ಮತ್ತೆ ಈಗ ಇದು ಕೊಬರಿಿ ತುರ್ಕೋಳಿ ಅಂತಾನೂ ಹೇಳಿದ್ರಿ ಆಮೇಲೆ ಮತ್ತೇನ್ ಮಾಡ್ಬೇಕು
ಅವನ್ನೆಲ್ಲಾ ಮಿಕ್ಸಿಿಗೆ ಹಾಕೋಬೇಕು ಉಪ್ಪು ಕೊದಂಬರಿ ಎಲ್ಲ ಹಾಕ್ಕೊಂಡೋಗ ಸಿಗಾಕ್ಕೊಳ್ರಿ
ಹೌದಾ ಹಾಕೊಂಡ್ವಿ
ಹ್ಮ ಯಾವ್ದಾದ್ೂ ಕಾಳ ನಿನ ಹಾಕಿರ್ತೀರಾ ಅಂತೆ
ಹಾ
ೃ ಸಂಡಿಕಾಳಟ್ಟಿಕಾಳು
ಹೌದು ಹಾ
ಹ್ಮ್ ಇವೆಲ್ಲಾ ಕಾಗಳ ಇರ್ತಾವ ಅದ್ರಲ್ಲಿ ಯ ಕ ಹಂಗೇನು ಹಾಕ್ಬೋದು ಸಾಂಬಾರ್ ಒಳಗೆ ಆಗಲ್ಲ
ಹೌದಾ ಹ್ಮ್ ಹ್ಮ್ ಮತ್ತೆ ಏನ್ ಮಾಡೋದು
ಚೂರು ಬೆಂಕಿ ಹಚ್ಕೊಳ್ಳಿ ನಾವ್
ಅದೇ ಈಗ ಒಲೆ ಒಲೆ ಮೇಲೆ ಮಾಡ್ತೀರಾ ನೀವು
ಹಾ ಒಲೆ ಮೇಲೆ ಮಾಡ್ತೀವ ಅಕೆ ಹ ಸೌದೆ ಒಲೆ ಮೇಲೆ ಮಾಡ್ತೀವಾ ಸೌದ ಬೆಂಕಿ ಹಚ್ಕೊಂಡು ಪಾತ್ರೆ ಇಟ್ಟು ಪಾತ್ರೆ ಒಳಗ್ ಸ್ವಲ್ಪ ಪಪ್ಪ ಎಣ್ಣೆ ಹಾಕಿ ನಿಮ್ಗೆ ಎಷ್ಟ್ ನೀವ್ ಎಷ್ಟ್ ಜನ ಇದ್ದೀರೋ ನೋಡ್ಕೊಂಡು
ಹ
ಅದಕ್ ತ ಸ್ವಲ್ಪ ಎಣ್ಣೆ ಹಾಕಿ ಸ್ವೇ ಜೀರಿಗೆ ಹಾಕಿ ಕರ್ಬವಿದ್ರೆ ಕರ್ಬವಕ್ರಿ
ಹಾ
ಈರುಳ್ಳಿ ಈರುಳ್ಳಿ ಹಾಕ್ಬೇಕು ನಿಮಗ್ ಅಷ್ಟೆ ಮನುಷಿನ್ ಕಾಯನು ಹಾಕ್ಕೋಬೋದು ಒಣಮ ಶಂಕಾಯ ಅಗ್ಿಲೇಶಮ ಕೊಂಡು ಹೌದು ಹಕೊಂಡು ಆಕ್ಕಾಳಿ ಇರ್ತ ತಗೊಂಡು ನೀ ಮಿಕ್ಸಿ ಹಾಕೊಂಡಿರ ಪೌಡರ್ ಖಾರ ಇರುತ್ತಲ್ವಾ ಅದ್ರೊಳಗೆ ಹಾಕಿ ನೀ ಇದಾಕ ಮಿಸ್ ಮಾಡ್ಬೇಕು
ಹಾಕ್ಬಿಟ್ಟ ಏನ್ ಮಾಡ್ಬೇಕು
ಹಾವಿ ಇಲ್ಲ ಆಗ ಒಂದೆಲ್ಲ ಹಾವಿ
ಆಗೋವರೆಗೂ ಹಾಗೆ ಬಿಡ್ಬೇಕಾ ಅಂದ್ರೆ ನೀ
ಮ ನೀರು ತುಂಬಾ ಹಾಕಿರ್ತಿ ಹ ನೀರ್ ತುಂಬಾ ಹಾಕಿರ್ತಾ ಅ ನೀರೆಲ್ಲಾ ಅವಿ ಆಗುವವು ಹ ಮ ಎಲ್ಲಿ ಬೇಕಿದ್ರೆ ನಾವು ಕುನ್ಸ್ಕೊಂಡು ಇದಿಿಸಸ್ಕೊಂಡ್ರ ಸಾಂಬಾರ್ು ರೆಡಿ ಸಾಂಬಾರು ಅಷ್ಟೆ ಮಾಡೋದು
ಹಾ ಹೌದಾ ಎಷ್ಟು ಸುಲಭವಾಗಿ ಹೇಳ್ಕೊಟ್ಬಿಟ್ರಲ್ಲ ನೀವು ಸಾಮ ಬರ್ ಮಾಡದ್ನಾ ನನ್ಗೆ
ಹೌದಾ
ತುಂಬಾ ಧನ್ಯವಾದಗಳು ನಿಮಗೆ ಹ ನಾ ಇಿವತ್ತು ಮಾಡ್ತೀನಿ ಇವತ್ತು ನಾನು ಇವತ್ತು ಮಾಡಕ್ ಆಗಲ್ಲ ನಾನು ಊರಿಗೆ ಹೋಗ್ತೀನಲ್ಲ ಅವತ್ತು ಖಂಡಿತವಾಗ್ಲುೂ ನನ್ ನಮಗೆೇನ್ ಹ ಖಂಡಿತವಾಗ್ಲು ನೀವ್ ಹೇಳ್ಕೊಟ್ಟಿದ್ನಾ ನಾನ ಮನೇಲಿ ಹೋಗ್ಬಿಟ್ಟು ಮಾಡ್ತೀನಿ ತುಂಬಾ ಧನ್ಯವಾದಗಳು ನೀವು ಹೇಳ್ಕೊಡ್ಟ್ಟೀ ಅಕ್ಕೆೆ
ಹ್ಮ್ ಇನ್ನು ಏನಾದ್ರು ರು ಬೇಕಾದ್ರೆ ಇದ್ರ ಕೇಳಿ ಹೇಳ್ತೀವಿ
ಹೌದಾ ರೊಟ್ಟಿ ಎಲ್ಲ ಮಾಡ್ತೀರಾ ನೀವು ಹಓ
ರೊಟ್ಟಿ ಅಷ್ಟೊಂದ ಮಾಡಲ್ಲ ನಂ ಬರಲ್ಲ ರೊಟ್ಟಿ ಮಾಡಕ
ಹೌದಾ ನಾವವು್ ರೊಟ್ಟಿ ಮಾಡ್ತೀವಿ ನಾವು ರೊಟ್ಟಿ ಮಾಡ ಯಾವ್ತರ ಹೌದಾ
ಹ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ ಇನ್ನು ಇಲ್ಲ ನಾವಮ್ಮ ಇನ್ನುೂ ಹೇಳ್ಕೊಟ್ಟಿಲ್ಲ
ಹೌದಾ ಎಲ್ಲಾ ನಿಮ್ಮ ಅಮ್ಮನೇ ಹೇಳ್ಕೊಡ್ಬೇಕಾ ನೀವ್ ಕಲಿಿಯಲ್ವಾ ನೋಡಿ
ನಾನು ಜಾಸ್ತಿ ಮನೇಲಿ ಇದ್ರಲ್ಲಲ್ಲಾ ಅದಿಕ್ಕೆ ಕಲ್ತಿಲ್ನ ಇನ್ನೊಂದ್ಸಲ ನಮ್ಮ ಅಮ್ಮ ಮದಾಗ ಹೋಗಿ ಕಲ್ಂಟ
ಅಭ್ಯಾಸ ಅಂದರೆ ಕುತೂಹಲ ಇೇ ಮಾಡ್ಬೇಕು ಅಂತ ಆದ್ರೆ ನಿಮ್ಗೆ ಸಮಯ ಇಲ್ಲ ಅಂತ ಕಲ್ತಿಲ್ಲ ಅಲ್ವಾ
ಹೌದು
ಹಾ ಹೌದು ನಾನು ಮತ್ತೆ ನಿಮ್ಗೆ ಆಮೇಲ್ ಮಾಡ್ಲ ಫೋನು ಹಲೋ ಹಾ ಸರಿ
ಹಲೋ